ಹಲೋ
ಹಲ್ಲೋ
ಹ ಏನ್ ಮಾಡ್ತಿದಿಯಾ.
ನೀವ ಮೇಲೆ ನೀವು
ಏನಿಲ್ಲ ಇದಿನಿ ಸುಮ್ಮ್ನೆ ಮನ್ಕೊಂಡಿದ್ದೆ ತಿಂದಾ
ಹ್ಮ ಕುಂತ್ತಿದ್ದೆ. ನೀ ಏನ್ ಮಾಡಿದ್ದೆ ಏನ್ ತಿಂದಿ.
ನಾನು ಇದು ತಿಂದೆ. ಅನ್ನ ಸಾಂಬಾರ್. ಇನ್ನೆನು.
ಹ್ಮ್ ಹ್ಮ್ಮ್ ಅಂದ್ರೆ ನೋಡ ಎರ್ತ ಇರ್ಬೇಕಾದ್ರೆ ನೋಡಿದೆ ಒಂದ್ ಆಕ್ಸಿಡೆಂಟ್ ಆಗಿತ್ತಲ್ಲಿ
ಹೌದಾ ಹೌದೌ ಹೌದ ಹಾ ಹೇಳಿ ಅಲ್ಲಿ ಒಹ್ ಹಿಂಗೇ
ಹಾ ಹೊಟ್ಟೆ ಹಾ ಅದ ಈಗ ಇರೋ ಸಾಲನೆ ಹೊರಗಡೆ ಬಂದಬಿಟ್ಟಿದ್ದೆ.
ಹೌದು ನಾನ್ ನೋಡಿ ಬಯಾನೇ ಬಟ್ಬಿಟ್ಟಿದ್ದೆ ನೈಟ್ ನಿದ್ದೆನೆ ಬಂದಿಲ್ಲ ಅವತ್ತ ನಂಗೆ ಗೊತ್ತಾ ನೋಡಿ. ಎಷ್ಟು ಭಯಾಣಕವಾಗಿತ್ತಪ್ಪ ದೇವ್ರೇ.
ಇದೆ ಅವರು. ಎದುರುಗಡೆ ಬಂದಿದ ಗಾಡಿಯವ್ರ್ದ ತಪ್ಪೋ ಇವ್ರ್ದ ತಪ್ಪೋ ಗೊತ್ತಿಲ್ಲಾ.
ಹೌದು ಏನ್ ಮಾಡ ಏನ್ ಗೊತ್ತಾ ಆ ಟೈಮ್ ಅಲ್ಲಿ ಯಾರ ತಪ್ಪೋ ಯಾರ್ದು ಅಪ್ಪೋ ಅನ್ನಕ್ ಆಗಲ್ಲ ಪ್ರಾಣ ಹೋಗ್ಬಿಟ್ಟೈತೆ ಏನ್ ಮಾಡಕೇಳು
ಐದಷ್ಟಕ್ಕೆ ಹೋಗು ಅ ನ ಮಾಡಕಂದಿಲ್ಲ
ಹ ಹುಡ್ಗ ಒಳ್ಳೆ ಹುಡ್ಗಪ್ಪಪ ಅಂದ್ರೆ ಇನ್ನ ಮದ್ವೆೆ ಆಗಿಲ್ಲ ಹೆಂಗೆ
ಹಾ
ಎಂಗೇಜ್ ಹುಡುಗಾನೆ ಪಾಪಾ ಏನೋ ಒನ್ಗ ಅಷ್ಟೇ ಹೊರ್ತಿದನು ಹ
ಹಾ ಅ ಆದ್ಮೇಲೆ ಕಾಲ್ ಮಾಡೋಣ ಅನ್ಕೊಂಡೆ ಅದ ಆಗ್ಲಿಲ್ಲ ಆಮೇಲೆ ಹ್ಮ ಈಗ ಅದಕ್ಕೆ ಈಗ ಸಮಯ ಸಿ ಇ ಮಾಡ್ದ
ಹ್ಮ್ ನನ್ಗೂ ಫುಲ್ ಭಯ ಆಗತ್ತು ನಮ್ಮ್ ಮನೆಯವ್ರಗೆಲ್ಲಾ ನವಕ ಒಂದ್ ಎರಡ್ ಮೂರ್ ದಿನ ಕಡೆ ಬಸ್ ಸ್ಟಾಪ್ ಕಡೆನೆ ಹೋಗಿರ್ಲಿಲ್ಲ ಗೊತ್ತಾ ಊರಲ್ಲಿ ಕೂಡ ಅಷ್ಟೆಲ್ಲ ಭಯ ಪಟ್ಬಿಟ್ಟಿದ್ರು ಎಷ್ಟು ಭಯಾನಕವಾಗಿ ಆಗತ್ತಪ್ಪಾ ಅದು
ನೀವು್ ಮೂರ್ ಪಕ್ಕ ಅಲ್ವಾ
ಹೌದು
ಹ್ಮ್
ನಮ್ ತಮ್ಮನ್ನು ಕೂಡ ಎಲ್ಲೂ ಕಲ್ಸ್ತಿರ ಮನಲಿ
ಹೌ ಆಗ್ಬಿಟ್ರೆ ಎಲ್ಲರಿಗೂ ಭಯ ಬಂದ್ಬಿಡುತ್ತೆ
ಹೌದಲ್ವಾ ಅದು ಬೇರೆ ನಾವು ನೋಡಿದ್ವಲ್ಲಾ ವಿಡಿಯೋಸ್ ಫೋಟೋಸ್ ಎಲ್ಲಾ ಹಬ್ಬಾ ಹಬ್ಬಾ ಎಷ್ಟು ಭಯಾನಕವಾಗಿ ಆಗಿದ್ಯೋದು
ಹ್ಮ್ ಅದ್ರಲ್ಲಿ ಹುಗ ಕಾಡಿನ ಸಿಕ್ಕಾಪಟ್ಟೆಯ ಓಡ್ಸ್ಬಿಡ್ತಾರ ಇಷ್ಟ ಬಂದಂಗ
ಅದು ಬೇರೆ ಅವ್ರದು ತಪ್ಪು ಹುಳ್ಗರ್ದು ಸ್ವಲ್ಪ ನಿಧಾನ ಹೋಗ್ಬೇಕಲ್ಲ ಏನ್ ಬಿಡು ಅಂತೇಳ್ಬಿಟ್ಟು ಹೋಗ್ತಾರ ಜೋರಾಗಿ ನೋಡು ಇವಾಗ ಅವ್ರ ಅಮ್ಮ ಅವ್ರಪ್ಪ ಪಾಪ ಎಷ್ಟು ನೋವು ತಿಂತಾ ಇರ್ತಾರಲ್ವಾ
ಹ್ಮ ಅವ್ರೇನು ಮಾಡೋಡ್ಕತೇನಿ ಆದ್ರೆ ತಂದೆ ತಾಯಿಗೆಂತ
ನಮ್ಮಮ್ಮ ಹೇಳಿದ್ರು ಅವ್ರ ಅಮ್ಮ ಪಾಪ ಮತ್ತೇನೇ ಇಲ್ಲ ತುಂಬಾ ಸ್ಪ ಆ ಜಾಸ್ತಿ ಹತ್ಕೊಂಡ್ ಬಿಟ್ಟಿದ್ದಾರೆ ಅವರು ಅಳ್ತಿದ್ರಂತೆ ಜಾಸ್ತಿ ಅಳ್ತ ಅವ್ರ ಹಸಲು ಊಟ ಏನು ನೀರ್ ಕೂಡ ಕುಡತಿಿಲ್ಲ ಅಂತ ಅವ್ರು ಹಂಗೆ
ಅಕತಾರ ಮಾಮೂಲ್ಯಾಗಿ ಒಂದು ಐದ್ ತಿಂಗ್ಳ ಆರ್ ತಿಂಗ್ಳ ಹುಡುಗ ಹುಡುಗರು ನ ಎಷ್ಟೋ ನೋವಾಗುತ್ತೆ ಅ ಇಲ್ಲಿ ಇಪ್ಪತ್ನಾಕು ಇಪ್ಪತ್ತೈದು ವರ್ಷ ಬೆಳಸರ್ತಾರ ಅಲ್ವಾ
ಹ ಹೌದು ಪಾಪ ನೋವು ನೋವಲ್ಲ ಅಮ್ಮ ಯಾರ್ ಮನೆಗ ಹಂಗ್ ಆಗ್ಬಾರತಪ್ಪ ಹ್ಮ್ ಹಏನು
ಹ್ಮ ಹ್ಮ ಅಂದ್ರೆ ನಾವು ಆ ಕಡೆನ ಹೋಗ್ತಿದ್ವಿ
ಹ್ಮ
ಹ ನೇ ನೋಡ್ಸ ಹೇಗಗಿಡೆ ಅಂತ ಆದ್ರೆ ನೋಡಕೇಏನ್ ಬಿಡ್ಲಿಲ್ಲ ಹಾ ಅಂದ್ರೆ ಅದೇ ಜನಗಳ ಮಧ್ಯೆ ನಿಂತು ನೋಡಿದ್ದು ಅಷ್ಟೇ
ಹಬಾ ಹಾ
ಹ್ಮ ಆಮೇಲೆ ಪೊಲೀಸರೆ ಎಲ್ಲಾ ಬಂದ ಇದು ಈಗ ಕಳಸ್ಬಿಟ್ರ ಎಲ್ಲಾ ಗಾಡಿಗಳನ್ನ
ಹ್ಮ್ ಸ್ಪಾಟ್ಔಟ್ ಅಂತಲ್ವಾ
ಹೌದು ಹೌದು ಹ್ಮ್
ಹ್ಮ ಪಾಪ ಬಿಡು ಅವ್ರ ಮನೆಯವ್ರಿಗೆ ನೋವು ಕೊಟ್ಟ
ಹ್ಮ್ ಮತ್ತೆ ಹಿಂದಿರೋ ಹುಡುಗರು ಏನು ಆಗಿಲ್ಲಂತೆ
ಹ್ಮ್
ಹ್ಮ್
ಅವನ್ಗ ಅಷ್ಟೇ ಬರ್ತಿರೋದು ಅಷ್ಟೇ ಹೋಗ್ಬಿಟ್ಟ
ಹ
ಹ್ಮ್
ಹ್ಮ ಸ
ಹ್ಮ್
ಹ ಹ ಬಾರಿ ಬಡ
ಹ್ಮ್
ದುದು ಕೇಳ್ಬು ಏತ್ ಬಿದ್ದಿದೆ ಎಲ್ಲ ಕೂಡ
ಹ್ಮ್
ಅವ್ರಿಗೆ ಎದೆ ಕುಂತರ ಏನ್ ಹ ಒಂದ್ ಚೂರು ಕೂಡ ಏನು ಏನುೂ ಆಗಿಲ್ಲ ಒಂದ್ ರಕ್ತ ದನಿ ಕೂಡ ಬಂದಿಲ್ಲ
ಅದೇ ಹೇಳ್ತಿಲ್ವಾ ಅವ್ರಿಗೆ ಇಷ್ಟಲ್ಲೆ ಬರ್ದಿದೆ ಅವ್ರ ಅಷ್ಟಲ್ಲೆ ಹೋಗ್ಬೇಕಂತ ಇದು ಡಿಸೈಡ್ ಆಗಿದೆ
ಆ ಹುಡುಗನ ಅಲ್ಲಿ ಊರನ್ನ ತೋರಿಸಿ ಅಲ್ಲಿ ಆಗಲ್ಲ ಅಂತ ಬೆಂಗ್ಳೂರಿಗೆ ದ್ರು ಬೆಂಗಗಳೂರಿಂದ ಇಲ್ಲಿ ಬೆಂಗಗಳೂರಿಲ್ಲಿಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ ಅಲ್ವಾ ದಡ್ಡದು ಅಲ್ಲಿ ಒಂದು್ ಹದ್ ನೈದು ಒಂದ್ ಹತ್ತು ದಿವಸ ಅಡ್ಮಿಟ್ ಮಾಡಿದ್ರು ನಾನು ಹೋಗಿದ್ದೆ ನೋಡಕ
ಹೌದಾ
ಹ್ಮ್
ಅಯ್ಯೋ ಪಾಪ ಬಿಡು ಇವೆಲ್ಲ ನೋಡಿದ್ರೆ ಭಯ ಆಗುತ್ತಲ್ವಾ ನಮ್ಗು ಔಟ್ಸೈಡ್ ಅವ್ರಗೆ ಭಯ ಆಗುತ್ತ
ನ ಇ ಸಾರ್ಮಲ ತಚೋದಪ
ಹ್ಮ್ ನೀ ಸತ್ತಲ್ಲ ಸತ್ತುದ
ಹಾ ಒಂದ್ ಹದ್ ನ ಒಂದ್ ಹದ್ನೆಟು ಹದ್ನಾರು ಹದ್ ಹದ್ ನೋಳ ಹದ್ ನೆಂಟು ವರ್ಷ ಅಷ್ಟೇ ಹ ಸಂಡ ಕಂಪ್ಲೀಟ್ ಮಾಡಿ ಕಿವಿ ಇದು ಹ ಕಿವಿ ಇರ್ಬೇಕಷ್ಟೆ
ಹ ಅಯ್ಯಯ್ಯೋ ಪಾಪ ಅಮ್ಮ
ಹಾಗ ಅಲ್ಲ ನನ್ನ ಫ್ರೆಂಡು ಆ ಎಷ್ಟು ಅತ್ತಬಿಟ್ಟ ಅವನಾದ್ರೆ,
ಹೂ ಹಣ್ಣ ಹಳದಿರಯತಾರ ಪಪ್ಪಾ ಅವ್ರಿಗೆ ಎಷ್ಟ ನೋವ ಆಗುತ್ತೆ ಅಯ್ಯ ಅಯ್ಯೋ,
ಮತ್ತ ನಾನು ಅವು ಹುಡುಗರ ಆಗಿತಿ ಅಂತಾನ ನಮ್ಮ ತಮ್ಮ ಹಂಗ ನಮ್ಮ ತಮ್ಮ ಹಿಂಗ ಇದ್ದ ಅಂತ
ನಮ್ಮ ತಮ್ಮನ ಕೂಡ ಅಷ್ಟೇ ಗಾಡಿ ಓಡಸುವಾಗ ಎಷ್ಟ ಷ್ಟು ಜೋರಾಗಿ ಹೋಗ್ತಾನೆ ಭಯ ಆಗುತ್ತೆ ನನಗೆ ಆದ್ರೂ ಬೈತಾ ಇರ್ತೀನಿ ನಾನು ಅವನಿಗೆ ಹೋಗ್ಬೇಡ ಹಂಗೆ ಅಂತ ಹೇಳ್ಬಿಟ್ಟು. ಹುಡುಗರು ಕೇಳೋದೇ ಇಲ್ಲಪ್ಪಾ ಏನೋ ಅವರ ಇವಾಗ ಉತ್ಸಾಹ ಜಾಸ್ತಿ ಇರುತ್ತೆ ಏನೋ ಆ ಇದು ಹೂ
ನೀನ್ ಬೈಕ್ ಒಯತ್ತಿ ಅಂತ ಹೇಳಿ
ಬೈಕ್ ಓಡಸೋಕೆ ಫುಲ್ಲು ಉತ್ಸಾಹಾ ಅವ್ರಗೆ ಇವಾಗ ಆ ಏಜ್ ಅಲ್ಲಿ. ಗೊತ್ತ ಆಗಲ್ಲ ಅವ್ರಿಗೆ ವಯಸ್ಸಲ್ಲಿ ಹೆಂಗೆ ಏನು ಅಂತ ಹೇಳಬಿಟ್ಟು ಓ ಹೆಂಗಂದ್ರೆ ಹಂಗೆ ಓಡಿಸಬಿಡ್ತಾರೆ ನಮಗೆ ಮನೇಲಿ ಇರೋರಿಗೆ ಭಯಾ ಆಗ್ಬಿಡ್ ಯಾವ ಊರಿಂದ
ನಾನು ಒಂದ ಗಂಟೆಗೆ ಏಳ್ತೀನಿ ನೋಡು ನೋಡಿ ಅಂತಿರ್ತೀನಿ.
ಮೊನ್ನೆ ಅವ್ರರ ಏನ್ ಆಗಲ್ಲ ಬಿಡು ಏನ್ ಆಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ ನಮಗ ಹಂಗ ಇರೋಕೆ ಆಗಲ್ಲ ಅಲ್ಲ ಅವರು ಅವರ ಹೇಳ್ದಂಗೆ.
ಏನು ಹೇಳಕ್ಕ ಆಗಲ್ಲ?
ಹು ಹು ಇನ್ ಏನು ಸಮಾಚಾರ ನಮ್ಮ ಅಪ್ಪ ಎಲ್ಲಾ ಹೆಂಗಿದ್ದಾರೆ ಏನ್ ಮಾಡ್ತಿದ್ದಾರೆ.
ಎಲ್ಲರೂ ಆರಾಮ ಇದಾರೆ ಇಗ್ ಹೇಳಲ್ಲ
ಬಾ ಈ ಕಡೆ ಬಂದಾಗ ಮನೆಗೆ.
ಹಾ ಇಲ್ಲ ಅವತ್ತು. ತ ಬೇರೆ ಕೆಲಸದ ಮೇಲೆ ಹೋಗ್ತಿದ್ವಿ ನಾವು ಹಂಗ ಆಗಿ ಬಿಟ್ಟ ಸು ಆ ಕಡೆ ಬಂದಿದ್ವಿ. ನಾ ಅದನ ನೋಡದ ಮೇಲೆ ಏನ್ ನೆನಪೆ ಆಗಿಲ್ಲ ಏನು ಯಾರ್ಗು ಗ್ಯಾ ಆ ಕಡೆ ಯಾರ ಇದ್ದರೆ ಅಂತನು ಗೊತ್ತಿಲ್ಲ ಅದ್ ನೋಡದ ಆಮೇಲೆ ಏನು ನೆನಪೇ ಆಗಿಲ್ಲ ನನಗೆ ಸೀದಾ ನಮ್ಮ ಈ ಕಡೆ ಬಂದ್ಬಿಟ್ವಿ.
ಹೌದಾ? ನಮಗೂ ವಿಷಯ ಗೊತ್ತಾಯ್ತು ಹಿಂಗ ಆಗಿದೆ ಅಂತ ನಮಗೆ ಭಯ ಆಗ್ಬಿಟ್ಟಿತ್ತು ನಮಗೂ ಕೂಡ ಫೋಟೋಸ್ ಎಲ್ಲಾ ನೋಡ ರೀ ಪಾ ಏನ್ರಪ್ಪ ಏನ್ ರೂಪಾಆಯ್ು ಹಿಂಗ ಆಗ್ಬಿಟ್ಟೈತ ಅಂತೇಳ್ಬಿಟ್ಟು ನಮ್ಗೆ ಭಯ ಆಗಿತ್ತು.
ಹೂ
ಸರಿ ಆ ಈ ಕಡೆ ಬಂದಾಗ ಬಾ ಮನೆಗೆ, ಮೊಲ್ಕಂಡಲು.
ಮತ್ತ ಏನ್
ಹಾಗಿಲ್ಲ ಅಂತಾ ಅವಾಗೆ ನೆನಪ ಮಾಡಕೊಂಡ್ ಬರದ ಕೊಟ್ಟಿದನ ಅಲ್ಲ.
ಹೌದ ಬಿಡ ಹೌದ ಹೌದ
ಅಂದ್ರೆ ಹೊರ ಪ್ರಕಾರ ನೆನಪ ಆಯ್ತ ನನಗೆ. ಮತ್ತೆ ಬರೋಣ ಬಿಡು ಅಂತ ಹೋದವಿ. ಇನ್ನ ಬರರ್ಬೇಕಾರ ಆತರ ಆಯ್ತಾ ಇನ್ನೇನ ನೆನಪೆ ಆಗಲಿಲ್ಲ.
ಹೂ
ವಾಪಸ್ ಮನೆಗ್ ಬಂದು
ಹ್ಮ್
ಆರಾಮ್ದೆ ಅಲ್ಲ ಎಲ್ಲ ಮನೆಯಲ್ಲಿ ನೀ
ಹ್ಮ್ ಎಲ್ಲಾ ಆರಾಮಾಗಿದ್ದೀವಿ ನಾ ವ
ಹ್ಮ್
ನೀ ಎಲ್ಲಾ ಆರಾಮಿದೀರಂಬಾ
ಹ್ಮ್
ಹ್ಞ ಮತ್ತೆ ಯಾವಾಗ ಬರ್ತೀಯಾ ಈ ಕಡೆ
ನ ಬರ್ತೀನಿ ನಮನೇ ಬರ್ತೀನಿ ನಮಗೆ
ಹ್ಮ್ ಬಾ ಟೈಮ ನ ನತ ಒದ ದರಬ್ ಜಾಸ್ತಿ ದಿನ ಆಯ್ತಲ್ವಾ ನೋಡಿ ಹ್ಮ್ ಮಲ್ಲೆ ಇತ ಮಲ್ಲ ಆತ
ಹ್ಮ ಹ್ಮ್ ನರಿ ನಿಂಸಲ್ಲ ಬಂದ್ರೆ ಆ ಕಡೆ ಬರ್ತೇನಿ
ಹ್ಮ್ ಬಾ ಬಾ ನಾನು ಜಾಸ್ತಿ ದಿನ ಆಯ್ತಲ್ಲ ನಾವು ಬೇಟಿ ಆಗಿ ಮಾತಾಡಿ
ಮಾಡ್ತೀನಿ ಒಂದ್ ನಿಮಿಷ
ಸರಿಯ್ತು